ಹ್ಮ
ಹಲೋ
ಹಲೋ
ಕೇಳಿಸ್ತಿದೀಯಾರಿ ನಾವ್ ಮಾತಾಡ್ತಿರೋದು
ಹಾ ಕೇಳಿಸ್ತಿದೆ ಹೇಳಿ ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಏನ್ ಮಾಡ್ತಿದ್ದೀರ
ಏನಿಲ್ಲ ಸುಮ್ನೆ ಕುತ್ಕೊಂಡು ಬಿಸ್ಕೆಟ್ ತಿಂತಾ ಇದ್ದೆ
ಹೌದಾ
ಹ್ಮ್ ನೀವ್ ಕರೆ ಮಾಡಿದ್ರಿ
ಹಾ ಸರಿ ಸರಿ
ಏನು ಸಮಾಚಾರ ತುಂಬಾ ದಿನಕ್ಕೆ ಕಾಲ್ ಮಾಡ್ಬಿಟ್ಟಿದೀರಾ
ಹೌದು ಹಲೋ
ಹಲೋ ಹೇಳಿ
ಹ ಕೇಳಸಿದಯ
ಕೇಳಿಸ್ತೇನೆ ಹೇಳಿ
ಹ ಇವತ್ತಿನ ದಿನಾಚ ಹೇಗ್ ನಡೀಿತು ನಿಮ್ದು ಬೆಳಗ್ಗೆಿನಿಂದ ಸಂಜೆವರೆಗೂ
ಎಲ್ಲಾ ಚೆನ್ನಾಗ್ ನಡೀತು ನನ್ ಹ್ಮ್ ಶಿಕ್ಷಣ ಇದಕ್ಕ ಹೋಗಿ
ಏನೇನ್ ಮಾಡಿದ್ರಿ ಬೆಳಗ್ಿನಿಂದ
ನೀ ಏನಿಲ್ಲ ನಾು ಇದಕ್ಕೆ ಹೋಗ್ತೀನಿ ಅಂದ್ರೆ ಕ್ಲಾಸ್ ಆಗೆ ಸ್ವಲ್ಪ ಅದನ್ನ ಕ್ಲಾಸ್ ಕೇೇಳಸ್ಕೊಂಡು ಬಂದು ಸಂಜೆ ಬಂದೆ ಸಂಜೆ ಬಂದು ಸ್ವಲ್ಪ ರಸ್ಟ್ ಮಾಡಿ ಹಂಗೆ ಕುತ್ಕೊಂಡಿದ್ದೆ
ಹೌದಾ
ಹ್ಮ್ ನೀವೇನ್ ಮಾಡಿದ್ರಿ
ಇವತ್ತು ಆ ಬೆಳಿಗ್ಗೆ ಇದು ತಿಂಡಿ ಮಾಡಿದ್ರಿ ದೋಸೆ ಕೊಟ್ಟಿದ್ರು ಬೆಳಿಗ್ಗೆ ತಿಂಡಿ ದ
ಹ್ಮ್
ತಿಂಡಿ ಮಾಡ್ಕೊಂಡು ಹೀಗೆ ಕಾಲೇಜ್ ಇತ್ತು ಕಾಲೇಜ್ ಹೋಗಿದ್ವಿ ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಕಾಲೇಜ್ ಅಲ್ಲಿ ಆ ಕೆಲ್ಸನೆೆಲ್ಲಾ ಮುಗ ಕೊಂಡು ಆ ಮಧ್ಯಾಹ್ನ ಬಂದ್ವಿ ಬಂದಿದ ತಕ್ಷಣ ಇಲ್ಲಿ ಹಾಸ್ಟೆಲ್ ಅಲ್ಲಿ ಊಟ ಹಾಕಿದ್ರು ಮಧ್ಯಾಹ್ನ ದುಡ್ಡ ಪಲಾವ್ ಮತ್ತೆ ಕೇಸರಿ ಭತ್ತ ಹಾಕಿದ್ರು ನಮಗೆ ಹ ಅದು ಅದನ್ನು ತಿನ್್ಬಿಟ್ಟು ಆ ಆಮೇಲೆ ಸ್ವಲ್ಪ ರೂಮಿಗೆ ಬಂದಿ ಆಹ ಒಂದ್ ಸ್ವಲ್ಪ ಹೊತ್ತು ಫೋನ್ ನೋಡಿದ್ವಿ ಹ ಹಾಗೆನಿದ್ದೇ ರ ಅಂತ ಮಲಗಿದ್ವಿ ಒಂದ್ ಸ್ವಲ್ಪತ್ತು ಆಮೇಲೆ ಇತ್ತು ಹೀಗೆ ಫೋನ್ ಅಲ್ಲಿ ರೀಲ್ಸ್ ಇತ್ತು ರೀಲ್ಸ್ ನಟ್ಟಿದವಿ
ಹ್ಮ್
ಅದಾದ್ಮೇನೆ ನಾಡಿದ್ದು ನಮಗೆ ಪರೀಕ್ಷೆ ಇ್ದೆ ಆದ್ರಿಂದ ಇವತ್ತು ಮತ್ತ ರಾತ್ರಿಯಿಂದ ಓದೋದಕ್ಕೆ ಶುರು ಮಾಡ್ಬೇಕು ಅಂತ ಅನ್ಕೋತಿದೀವಿ
ಹ್ಮ್ ನಾನು ಸಂಜೆ ಬಂದೆ ನಿದ್ದೆ ಮಾಡ್ಬೇಕಂತ ಬಂದೆಂಬಾಸೇವಾಗಗ್ತಿತ್ತ ಆಚೆ ಹೋಗಿ ಸ್ವಲ್ಪ ಮಾವನನ್ ತಗೊಂಡ್ ಬಂದು ತಿಂದು ಬಿಸ್ಕೆಟ್ ತಿನ್ಕೊಂಡು ಹಂಗೆ ಕುತ್ಕೊಂಡಿದ್ದೆ ನೀ ೈ ಮಾಡ
ಹ್ಮ್ ಮತ್ತೆ ಅಕ್ಕ ನಿನ್ ಕಡೆ ಎಲ್ಲಾ ಮಾವಿನ ಕಡೆ ಎಲ್ಲ ಬೆಳಿತೀರಾ ಹ ಹೊರರಗಡೆ ತಗೋತೀರಾ
ನಮ್ದು ನಮ್ ಕಡೆ ಬೆಳಿತಾರೆ ಮಾವಿನನು ಅಂದ್ರೆ ನಾನು ಆ ಚಲಲಲ್ವ ಇರೋದು ಅದಕ್ಕೆ ಅವ ಆ ಈಚ ತಗೊಂಬಂದೆ
ಹೌದಾ
ಹ್ಮ್
ಮತ್ತೆ ಹಾಸ್ಟೆಲ್ ಅಲ್ಲಿ ಇದ್ದೀನಿ ಅಂತಿದ್ದೀರಲ್ವಾ ಅಲ್ಲಿ ನಿಮ್ಗೆಳ್ತಿ ಇದೆಲ್ಲಾ ಸರಿ ಇದರ ಅಂದ್ರೆ ಅವ್ರ ಜೊತೆ ಹೊಂದಾಣಿಕೆಯಿಂದ ಇರೋದಿಕ್ಕ ಆಬೇಕ ಜಗಳ ಎಲ್ಲ ಆಗೋದಿಲ್ವಾ ಹಾಸ್ಟೆಲ್ ಅಲ್ಲಿ
ಜಗ್ಗಳ ಆಗುತ್ತೆ ಇಷ್ಟಕ್ಕೂ ಅಷ್ಟಕ್ಕೂ ಜಗ್ಗಳ ಆಡ್ತಾರ ಎಲ್ಲ ಎಲ್ಲಾ ಹೊಂದ್ಕೊಂಡ್ ಹೋಗ್ಬೇಕು ಅಷ್ಟೆ ಎಲ್ಲದಕ್ಕೂ ಹೊಂದ್ಕೋಬೇಕು ಊಟಕ್ಕೆ ಹೊಂದ್ಕೋಬೇಕು ನೀರ್ ಹೊಂದ್ಕೋಬೇಕು ರಮ್ಮೆ ಒಮ್ಮೆಷ್ಟತೆ ಅಂದಕೊಬೇಕ ಎಲ್ಲ ಅಷ್ಟ್ ಈಸಿ ಇಲ್ಲ ಅಲ್ಲ ಇಲ್ಲಿ
ಹಾ ಹೌದೌದು ನಾವು ಹಾಸ್ ಲ್ಲ ಇರೋದಲ್ವಾ ತುಂಬಾನೇ ಜಗಳ ಆಗ್ತಿ ಇರುತ್ತೆ ಅದು ಗೆಳತಿರ್ ಇದಾರೆ ಆದ್ರೆ ಮೊದ್ಲಿ ಬರ್ಬೇಕ ಹಾಸ್ಟೆಲ್ಗೆ ನನಗ್ ತುಂಬಾನೇ ಭಯ ಆಗ್ತಿತ್ತು ಅದಾದ್ಮೇಲೆ ಬಂದಿರ ಒಂದ್ ತಿಂಗಳ ನಂತರ ನಂಗೆ ಗೆಳತಿಸಿ ಕಿದ್ರು
ಹ್ಮ್
ಅವ್ರ ಜೊತೆಗೆ ರೂಮ್ ಅಲ್ಲಿ ಇರ್ತೀನಿ ಆ ಸರಿ ಹೋಗುತ್ತೆ ಎಲ್ಲ ಚೆನ್ನಾಗ್ ಅನ್ಸುತ್ತೆ ಅವ್ರ್ ಜೊತೆ ಕಾಲ ಕಳಿಯೋದ್ರಿಂದ
ಚನ್ನಗ್ ಇದ್ದೀವಿ ನಮ್ ಗೆಳತೀರ್ಯಲ್ಲ ನಾವು ಕುತ್ಕೊಂಡಿದೀವಿ ಅಂದ್ರೆಗಣ ಅತ್ತ ಸಮಯ ಹೆಂಗ ಹೋಗುತ್ತ ಕೂಡ ಗೊತ್ತಿಲ್ಲ
ಹಾ ಹಾ ಹೌದೌದು
ಚೆನ್ನಾಗಿರುತ್ತೆ ಅಷ್ಟು ಮಾಡ್ತೀವಿ ನಾವು ಚೆನ್ನಾಗಿರುತ್ತೆ ಹಾಸ್ಟೆಲ್ ಮೆಮೊರಿಸ್ಯಲ್ಲ
ಹೌದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಹಾ ಆದೇ ಚಿಕ್- ಚಿಕ್, ಪುಟ್ -ಪುಟ್ ವಿಷಯ ಆಯತಿಲ್ಲ ಅದ್ದ ಹಾರ್ತಿವಿ ಅನ್ಕೊಳ್ಳಿ ಅದು ಒಂಥರ ಚೆನ್ನಾಗಿರುತ್ತೆ ಇಲ್ಲಿಂದ ಬಿಟ್ಟು ಹೋಗ್ಬೇಕಾದ್ರೆ ಅದೆಲ್ಲಾ
ಒಂದಾಗಬಿಡ್ತಿವಿ ಒಂದು ಒಂದ್ ಹತ್ತು ನಿಮಿಷ ಹಂಗ ಅಷ್ಟೇ ಬೇಜಾರಲ್ಲಿ ಇರ್ತಿವಿ ಮತ್ತೆ ಜಗಳಾ ಎಲ್ಲಾ ಸಾಲ್ವೆ ಆಗ್ಬಿಡುತ್ತೆ
ಹೌದು ರಿ
ಇನ್ ಏನು ಸಮಾಚಾರಗಳು
ಹೇಳ್ಬೇಕು ಮತ್ತೆ ನಿಮ್ ಗೆಳತಿರ್ ಜೊತೆ ಎಲ್ಲದ್ರು ಪ್ರವಾಸ ಹೋಗಿದ್ರ
ಹ್ಮ್ ಹೋಗಿದ್ವಿ ನಾವು ಹ್ಮ್ ಹೋಗ್ತಾ ಇರ್ತಿವಿ ಹ್ಮ್ ತಿಂಗಳು ನಮ್ಗೆಲ್ಲಾ ಹೋಗ್ತಾ ಇರ್ತಿವಿ
ಹೌದಾ ಇತ್ತೀಚಿಗೆ ಯಾವಾಗಾದ್ರೂ ಹೋಗಿದ್ರ
ಹ್ಮ್ ಇತ್ತೀಚಿಗೆ ಹೋಗಿಲ್ಲ ಯಾಕಂದ್ರೆ ಸ್ವಲ್ಪ ನಮ್ಗೆ ಹ್ಮ್ ಇದು ಕಾಲೇಜು ಕೆಲ್ಸ ಜಾಸ್ತಿ ಇತ್ತ ಇತ್ತೀಚಿಗೆ ಒಂದು ಎರಡ್ ಮೂರ್ ತಿಂಗ್ಳ ಆಯ್ತೆನು ನಾವು ಹೋಗಿ ಪ್ರವಾಸಕ್ಕೆಲ್ಲ
ಹೌದ ಎಲ್ಲಿಗೆ ಹೋಗಿದ್ರಿ
ಮೈಸೂರ್ ಹೋಗಿದ್ವಿ
ಹೌದಾ ಏನ್ ಏನ್ ನೋಡ್ದೆ ಅಲ್ಲಿ ಮೈಸೂರಲ್ಲಿ ಹೇಗಿತ್ತು ನಿಮ್ ಪ್ರವಾಸಯಲ್ಲ
ಹ್ಮ್ ಅರಮನೆ ನೋಡ್ಕೊ ಬಂದ್ವಿ ಮತ್ತೆ ಚಾಮುಂಡಿ ಬೆಟ್ಟಕ್ ಹೋಗದ್ವಿ ಅನ್ ನನ್ಗೆ ತುಂಬಾ ಇಷ್ಟವಾದ ಸ್ಥಳ ಅಂದ್ರೆ ಮೈಸೂರು ಚಾಮುಂಡೇಶ್ವರ ಬೆಟ್ಟ
ಹೌದ ಹೇಗಿರುತ್ತೆ ಮತ್ತೆ ಅದೆಲ್ಲ ಚಾಮುಂಡೇಶ್ವರಿ ಬೆಟ್ಟ ಅಂತೆಲ್ಲ ಹೇಳ್ ಚಾಮುಂಡೇಶ್ವರಿ ಬೆಟ್ಟ ಟಗೆಲ್ಲ ಹೋಗಿದ್ವಿ ಅದ ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರು ಈಗ ಅಲ್ಲೆಲ್ಲ ಏನ್ ಇರುತ್ತೆ ಅಂ ಹೋಗೋದಿಕ್ಕೆ ಎಲ್ಲ ತಿಂಡಿ ಎಲ್ಲ ಸಿಗುತ್ತೆ ಮಾಡೋದಿಕ್ಕೆ
ಜಾಸ್ತಿ ಆ ಇದು ಇರುತ್ತೆ ಗೊತ್ತಾಗ್ ತುಂಬಾ ಜನ ಇರ್ತಾರೆ ನಾವು ಬೆಳಿಗ್ಗೆ ಹೋಗಿದ್ವಿ ಅಂದ್ರೆ ಬೆಳಿಗ್ಗೆ ಅಂದ್ರೆ ನಾವು ಇಲ್ಲಿ ಐದ್ ಗಂಟೆಗೆ ಬಿಟ್ಟಿದ್ವಿ ಅಲ್ಲಿ ರೀಚ್ ಆಗುವಷ್ಟ ರಲ್ಲಿ ಹತ್ತು ಗಂಟೆ ಹೊ ಹತ್ತುವರೆ ಹನ್ನೊಂದು ಗಂಟೆ ಹಂಗ್ ಆಗಿರುತ್ತೆ ನಮ್ಗೆ ಒಳಗಡೆ ದೇವಿ ನೋಡಕೆ ಆಗಿಲ್ಲ ಗೊತ್ತಾ ಔಟ್ ಅಚೆ ಇಂದಾನೆ ನೋಡ್ಕೊಂಡು ಬಂದಿದ್ದೀವ ಅಷ್ಟೇ ಅವತ್ತು ಬೇಜಾರ್ ಆಯ್ತು ಗೊತ್ತಾ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ ಹಿಂದಿನ ದಿನಾನೇ ಹೋಗ್ಬೇಕು ಅಲ್ಲಿ ಸ್ಟೇ ಮಾಡಿ ಬೆಳಿಗ್ಗೆನೆ ಹೋಗಿ ದರ್ಶನ ದರ್ಶನ ಮಾಡ್ಕೊಂಡ್ ಬರ್ಬೇಕು ನಾವು ಇಲ್ಲಿ ಬಿಟ್ಟ ನಾವು ಇಲ್ಲಿ ಬೆಂಗ್ಳೂರಲ್ಲಿ ಬಿಟ್ಟಿದ್ದೆ ಐದು ಗಂಟೆಗೆ ಅಲ್ಲಿ ಹೋಗೋಷ್ಟಲ್ಲೆ ಹತ್ತು ಹತ್ತು ವರೆ ಹನ್ನೊಂದು ಗಂಟಾ ಹಂಗ ಆಗುತ್ತೆ ತುಂಬಾ ಜನ ಇರ್ತಾರೆ ತುಂಬಾ ರಶ್ ಇರುತ್ತೆ ನೋಡಕ ಆಗಿಲ್ಲ ಅವತ್ತು
ಹೌದ ಮತ್ತೆ ಜನ ಕಡಿಮೆ ಇರ್ಬೇಕಾದಾಗ ಹೋಗ್ಬೇಕಿತ್ತು
ಹೌದು ಅದೇ ಪ್ಲಾನ್ ಮಾಡ್ತಿದ್ದ ತಿದಿನಿ ಇನ್ನೊಂದ್ ಸರಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ಅದೇ ಹಿಂದಿನ ದಿನಾನೇ ಹೋಗಿ ಅಲ್ಲಿದ್ದು ಬೆಳಗ್ಗೆನೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ನೋಡ್ಬೇಕಕ್ ಏನಾಗುತ್ತೆ ಅಂತ
ಮತ್ತೆ ಅಲ್ಲಿ ನಿವಾಸಕ ಎಲ್ಲ ಇರುತಾ
ಏನು
ಅಲ್ಲಿ ಇರೋದಕ್ಕೆ ರೂಮ್ ಎಲ್ಲ ಇದಯಾ
ಹಾ ಇರುತ್ತೆ ಇರುತ್ತೆ ಇರುತ್ತೆ ಇರುತ್ತೆ ಇರುತ್ತೆ ರೂಮ್ ಎಲ್ಲಾ ಇರುತ್ತೆ ಅಲ್ಲಿ
ಹಾ ಹಾ ಓಕೆ
ಅದಕ್ಕೆ ಒಂದ್ ದಿನ ಹೋಗಿ ಅಲ್ಲಿ ಸ್ಟೇ ಮಾಡಿ ಇರೋ ಹೋಗೋಣ ಅಂತ ಅನ್ಕೊತಿದೀವಿ ನೋಡ್ಬೇಕು ಯಾವಾಗ ಆಗುತ್ತೋ ಇವಾಗ ಸ್ವಲ್ಪ ಪರೀಕ್ಷೆಗಳು ಅವು ಇವು ಅಂತೇಳ್ಬಿಟ್ಟು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀವಿ
ಹಾ
ಹೋಗ್ಬೇಕು ನಾವು
ಫ್ರೀ ಬಸ್ ಸಿಗುತ್ತ ಅಲ್ಲಿ
ಹ್ಮ್ ಸಿಗುತ್ತೆ ಅಂದ್ರೆ ಅಲ್ಲಿ ಪ್ರಸಾದ ಎಲ್ಲಾ ಕಡಿಮೆನೇ ಅಂದ್ರೆ ಅದೇ ನಾವು ಹೋಟೆಲ್ಸ್ ಅಲ್ಲೆಲ್ಲ ತಿನ್ಬೇಕಷ್ಟೆ
ಹೌದಾ
ಹ್ಮ್
ಮತ್ತೆ ರಿ ಏನ್ ಮಾಡ್ತೀರಾ ಅದು ಬಿಟ್ರೆ ಬೇರೆ ಎಲ್ಲೂ ಹೋಗಿಲ್ಲ ಮೈಸೂ ಮೈಸೂರ್ ಅಲ್ಲಿ ಝೂ ಎಲ್ಲ ಇದೆ ಅಲ್ವಾ ಅಲ್ಲಿಗೆಲ್ಲ
ನಾನ್ ಮೈಸೂರ್ ಇಲ್ಲ ನಾವು ಏನ ಅಂದ್ರೆ ಗೊತ್ತಾ ಒನ್ ಡೇಲಿ ಹೋಗ್ ಬಂದಿರೋದು ಮತ್ತೆ ಹಾಸ್ಟೆಲ್ ಬರ್ಬೇಕಲ್ವಾ ಸ್ಟೇ ಮಾಡಕ್ ಆಗಿಲ್ಲ ಅಲ್ಲಿ ನೋಡ್ಕೊಂಡು ಸ್ವಲ್ಪ ಬೋಟಿಂಗ್ ಹೋಗಿ ಬಂದಬಿಟ್ಟಿದೀವಿ ಅಷ್ಟೇ
ಹೌದಾ ಮತ್ತೆ ಅಲ್ಲಿ ದಸರಾ ಇದಾಗುತ್ತೆ ಅಲ್ಲ ಅವ ಆ ತರಿ ಎಲ್ಲಿಗೂ ಹೋಗಿಲ್ವಾ ನೀವು
ಇಲ್ಲ ಆ ಟೈಮಲ್ಲಿ ಒಬ್ರೆ ಆ ಟೈಮಲ್ಲಿ ಹೋಗ ಎಲ್ಲಿ ಇರಕ್ಕಾಗುತ್ತೆ ಅಷ್ಟು ರಶ್ ಇರುತ್ತೆ ಅಷ್ಟೊಂದ ಇರುತ್ತೆ ಹೋಗ್ಬೋದು ಬಟ್ ಇವಾಗ ಹೋಗಕ ಆಗಲ್ಲ ಅನ್ಸುತ್ತೆ ಆ ಟೈಮ್ ಅಲ್ ಕಷ್ಟಾನೇ ನೀವ ಹೋಗಿದ್ರಾ
ಇಲ್ಲ ನಾವು ಹೋಗ್ಬೇಕು ಅನ್ಕೊತೀವಿ ಅಲ್ಲಿಗೆ ಯಾರು ಬರೋದಿಲ್ಲ ತುಂಬಾ ದೂರ ಆಗುತ್ತಲ್ವಾ ಆದ್ರೆ ಮೈಸೂರಲ್ಲಿ ನಾವು ಕೆ ಆರ್ ಎಸ್ ಡ್ಯಾಮ್ ಇದೆ ಅಲ್ವಾ
ನಾನು ಸ್ಕೂಲ್ ನಮ್ಮ ಸ್ಕೂಲಲ್ಲಿ ಕರ್ಕೊಂಡ್ ಹೋಗ್ತಾರಲ್ಲ ಟ್ರಿಪ್ಸ್ ಆವಾಗ ಹೋಗಿದ್ವಿ ಅಲ್ಲಿ ಝೂ ಹೋಗಿದ್ವಿ ಕೆ ಆರ್ ಎಸ್ ಡಾಮ್ಗೆ ಹೋಗಿದ್ವಿ ಮತ್ತೆ ಅರಮನೆಗೆಲ್ಲ ಹೋಗಿದ್ವಿ ಅವಗ ಹೋಗಿದ್ವಿ ಮೊನ್ನೆ ಹೋಗಿಲ್ಲ ನಾವು
ಹೌದಾ ಆ ನಮ್ಗೆ ಎನೋ ಒಂದು ಕೆಲ್ಸ ಇತ್ತು ಅದಕ್ಕಾಗಿ ಹೋಗಿದೆ ಅಂದ್ರೆ ಆ ಅಲ್ಲಿ ನಮಗೆ ಇರುತೆ ಅಲ್ವಾ ಪ್ರಾಜೆಕ್ಟ್ ತರಾ ಆ ತರಾ ಒಂದು ಬಂದಿತ್ತು ಎಜುಕಷನ್ಗೆ ಸಂಬಂಧಪಟ್ಟ ನಮಗೆ ಆ ಈ ತರ ಎಲ್ಲಾದ್ರೂ ಆ ಪ್ಲೇಸಸ್ಗೆ ಹೋಗ್ಬೇಕು ಅಂತ ಸ್ಥಳಗಳಿಗೆ ಹೋಗ್ಬೇಕು ಅಂತ ಬಂದಿತ್ತು ಇದರಿಂದ ನಾನು ಮತ್ತೆ ನನ್ನ ಗೆಳತಿಯರು ಚೂಸ್ ಮಾಡಿದ್ವಿ ಇದನ್ನ ಕೆ ಆರ್ ಎಸ್. ಡ್ಯಾಂ ನಾ ಮೈಸೂರಲ್ಲಿ ದೂರ ಇರೋದ್ರಿಂದ ಆ ಹೋಗಿ ಬಂದರು ಬರುವಷ್ಟೊತ್ತಿಗೆ ಹಿಂಗ್ ಕೆ ಆರ್ ಎಸ್ ಡ್ಯಾಂ ಅಲ್ಲಿ ಹೋಗಿ ಸ್ವಲ್ಪ ಆ ಚಿತ್ರಗಳನ್ನ ತಗೊಂಡ್ವಿ ನಮ್ದು ಆ ತಗೊಂಡು ಆಥರಿಂದ ಬಂದು ಅಲ್ಲಿ ರಿಪೋರ್ಟ್ ಮಾಡಬೇಕು ಆಗಿತ್ತು ನಾವೆಲ್ಲಾ ಹಾ. ಫೋಟೋಸ್ನೆಲ್ಲ ಹಾಕ್ಬಿಟ್ಟು ಅದ್ರ ಕೆಳಗಡೆ ನಾವು ಬರ್ದಿದ್ವಿ ಅದ್ರ ಬಗ್ಗೆ ಏನಿದೆ ಇಲ್ಲಿ ಏನ್ ಮಾಡ್ತಾರೆ ಅಂತ ಅದನ್ನೆಲಾ ಬರದಿದ್ವಿ ಹೌದು ತುಂಬಾ ಚೆನ್ನಾಗಿತ್ತು ನಮ್ಗೆ ಅನಿಸ್ತು ಅಲ್ಲೇ ಎಲ್ಲಾದ್ರೂ ಉಳುಕೊಂಡು. ಹ ನಮ್ಮನೆಲ್ಲ ತುಂಬಾ ಕಳಿಗೆ ಕಳಿಸ್ತಾರೆ ಆದರೆ ನಾವೇ ಹೋಗೋದಿಲ್ಲ ಎಲ್ಲಿಗೂ ಹ್ಮ ನಾನ್ ಕೇಳಿದ ಬರ್ತೀನಿ ಹೇಗಂದ್ರೆ ಇವಾಗ ಬರ್ತೀನಿ ಅಂತ ಹೇಳಿರ್ತಾರೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಕೊಟ್ರೆ ಮತ್ ಇನ್ನ ಹೇಳ್ತಾರೆ ಆ ನಾಳೆ ಹೋಗ ಹಾ ಸರಿ ಧನ್ಯವಾದಗಳು